ಹಲೋ
ಹಲೊ
ನಮಸ್ಕಾರ ಮೇಡಮ್
ಹ್ಮ ಹ ಆರಾಮದೀವ್ ಮೇಡಮ್ ನೀವ್ ಆರಾಮದಿರಾ.
ಹಾ ನಾವ್ ಆರಾಮಿದೀವಿ ಮೇಡಮಾ ಊಟ ಮಾಡ್ಬೇಕ್ ಮೇಡಮ್ ಇನ್ನು ಕೆಲ್ಸನೇ ಆಗಿಲ್ಲ ನೋಡ್ರಿ. ಕೆಲ್ಸದಲ್ಲಿ ಇದು ಬೆಳಗ್ ಮಾಡ್ಬೇಕು ಮಕ್ಕಳ್ದು ಹ ಅದೆಲ್ಲಾ ಆಗ್ಬೇಕು. ಲ್ಲಾ ಆಯ್ತು ಅವ್ರದೆಲ್ಲ ಆಯ್ತು ಮೇಡಮ್.
ಹ್ಮ್ ಹ್ಮ್ ಎಲ್ಲಾ ಆರಾಮದಾರ್ ನೋಡ್ರಿ ಮೇಡಮ್ ಟಿ ವಿ ನೋಡ್ತಿದ್ವಿ ನಾವು.
ಅದೇ ಏನ್ ಮಕ್ಕಳು ಮೇಡಮ್ಬ್ ಅವು ಯಾ ಒಂದು ಹ್ಮ ಬರೀ ಟಿ ವಿ ಗೆ ಅಡಿಕ್ಟ್ ಆಗ್ಬಿಟ್ಟ್
ಅಡಿಟ್ ಆಗ್ಬಿಟಾರ ಟಿವಿ ಇಲ್ಲ ಅಂದ್ರ. ಟಿವಿ ಇಲ್ ತಪ್ಪಿದ್ರೆ ಮೊಬೈಲ್ ಮೊಬೈಲ್ ತಪ್ಪಿದ್ರೆ ಟೀ ವಿ ಹಂಗ ಆಗ್ಬುಟ್ಟತ್ ಮೇಡಮ್ ಈಗ ಹುಡುಗುರ್ದು. ಅದ ಹ್ಮ್ ಇಲ್ಲ ಹ್ಮ್ ಇಲ್ಲ ಇಲ್ಲ ಮುಂದ್ ಮತ್ತ್. ಲ್ಲಿನ್ ಮಕ್ಕಳ ತರ ಇಲ್ಲ ಇವಾಗ.
ಇಲ್ಲ ಹ
ನಾವ್ ಬರೇ ಹೊರಗಡೆ ಆಟ ಆಟ ಅಂತ ಹೇಳ್ತವಿ ನಾವು ಈಗ. ಮಕ್ಳು ಹಂಗಲ್ಲ ಮೇಡಮ್ ಬರೇ ಟಿ ವಿ ಕಾರ್ಟೂನ್ ನೋಡೋದು ಹ್ಮ್. ಅ ಕ್ರಿಕೆಟ್ ನೋಡೋದು ಕಾರ್ಟೂನ್ ನೋಡದು.
ಅದೇ ಅದು ಯಾವ್ ತರ ಟಿವಿಗ್ ಅಡಿಟ್ ಆಗಿದಾರ ಅಂತಂದ್ರೆ ಅಮ್ ತಮ್ಮುನ್ ತಾವೇ ಮರ್ತ ಬಿಡ್
ಮರ್ತ್ ಬಿಡ್ತಾರೆ ಮೇಡಮ್ ಅದೇ ಮತ್ತೆ ಊಟ ಮಾಡೋದು ಮರಿತಾರ ಅದು ಏನ್ ತಿಂತ ಇದೀವ ಅನ್ನೋದು ದ್ಯಾಸ ಇರಲ್ಲ ಅವ್ರಿಗೆ.
ಏನ್ ತಿಂತೀವಿ ಎಷ್ಟು ತಿಂತೀವಿ ಎಷ್ಟು ಕ್ವಾಲಿಟಿ ಎಷ್ಟು ಕ್ವಾಂಟಿಟಿ ಇರ್ತತೆ ಅನ್ನೋದು ಗೊತ್ತ್ ತ್ತೇ ಆಗದಿಲ್ಲ ಆಮೇಲೆ ಯಾರನ ಕರ್ದಿದ್ದು ಗಮನಕ್ಕೆ ಬರೋದಿಲ್ಲ. ಯಾರಾದ್ರು ದೊಡ್ಡವರು ಏನಾದ್ರು ಮುನಿಗ್ ಬಿಟ್ಟಿರ್ತಾರೆ ದೊಡ್ಡವ್ರ ಏನಾದ್ರು. ದ್ರು ಹೇಳಿದ್ರೆ ಅದು ಲೆಕ್ಕಕ್ಕ ಇರೋದಿಲ್ಲ. ಹ ಅದು ಅಷ್ಟ್ ಅಷ್ಟು ಗಮನ ಕಾನ್ಸಂಟ್ರೇಟ್ ಅನ್ನೋದು ಅಷ್ಟ್
ಅಷ್ಟು ಹೋಗ್ಬಟ್ಟ ಇರ್ತತ್ ಮೇಡಮ್ ಅದ್ ಏನ್. ಆ ಕ್ರಿಕೆಟ್ ನೋಡಕ್ ಕುಂತ್ತ್ರಂತೂ ಅಬ್ಬಾಬ ಅವ್ರ ಕೇಕೇಗಳೇನು ಅವ್ರ ಅರಸದೇನು.
ಅಷ್ಟೇ
ಹ್ಅ ಅದ್ರ ಬದಲು ಅಷ್ಟ್ ಇಂಟ್ರೆಸ್ಟ್ ಓದನ್ ಮೇಲ್ ಕೊಡಲ್ಲ ಇಗಿನ್ ಮಕ್ಳು ಹಂಗ ಆಗ್ಬಿಟ್ಟದೆ ಅ್ರಷ್ಟೇ ಇ ಹ್ಮ್.
ನೀ ಓದು ಬಿಟ್ಟು ಬೇಕಾದ್ರೆ ಇರ್ತಾರ ಟಿ ವಿ ಬಿಟ್ಟು ಇರಂಗಿಲ್ಲ ಅನ್ನಂಗ ಆಗ್ಯಾರ ಹಡುಗುರು ಈಗ. ಊಟ ಬಿಡ್ತೀವಿ ಟಿವಿ ಬಿಟ್ಟಿರಂಗಿಲ್ಲ ನಾವು. ಎಲ್ಲಿ ಮೇಡಮ್ ಆ ಟಿವಿ ನೋಡೋದ್ರಿಂದ ಅದ್ರಲ್ಲಿ ಪೇರೆಂಟ್ಸ್ ದೊಡ್ಡ ದೊಡ್ಡ ಶೋಕಿಗೆ. ದೊಡ್ ದೊಡ್ಡ ಟಿವಿ ತಂದಾಕ್ಬಿಟ್ಟಿರ್ತಾರೆಡು ಹುಡುಗ್ರು ದೃಷ್
ತತ
ಇರ್ತತಿ ಅದ್ರಲ್ಲಿ ಅಂತರ ಇರೋದಿಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಂಗಿಲ್ಲ ಮುಂದೋಗ್
ಮುಂದೆ ಕಣ್ಣ ಹಂಗಾಗ ಇತ್ತೀಚಿಗೆ ಸಡ್ ಸ ಚಿಕ್ಕ ಮಕ್ಳ ದಿಸ್ಪೆಟ್ಸ್ ಮೇಡಮ್ ಈಗ ಹ ಟಿವ ವಿ ನೋಡಿ ಹ್ಮ್ ಏನ್ ಐದಾರು ವರ್ಷದ ಹುಡುಗರ್ಗೆಸ್ಪೆಟ್ಟು ಬಂದವ ಹಾಗ ಟಿ ವಿ ಮುಂದೆ ಇತ್ತು ನೋಡಿ ಆ ಮೊಬೈಲ್ ನೋಡಿ
ಟಿವಿ ನೋಡ್ಬೇಕಂದ್ರೆ ಮಿನಿಮಮ್ ಎರಡ್ ಅಡಿ ದೂರ ಆದ್ರೂ ಇರ್ಬೇಕು
ಇರ್ಬಕ್ ಮೇಡಮ್ ಹ್ಮ ಮುಂದೆ ಚೇರ್ಾಕಂತರ ಕುತ್ ಬಿಿಡ್ತಾರ
ಅದು ಕಲರ್ ರೈಸ್ ಅದು ಇದು ಸ್ಕ್ರೀನ್ ಇದು ಕಣ್ಣಿಗೆಡ್ ಡೈರೆಕ್ಟ್ ಕಣ್ಣಿನ ಡೈರೆಕ್ಟ್ ರೆಟಿನ ಮೇಲೆ ಬೀಳುತ್ತೆ ಮೇಡಮ್ ಅದೆಲ್ಲ
ಹಂಗಾಗಿೆ ಜಲ್ದಿ ಸೈಡ್
ಬಂದ್ಬಿಟ್ಟಿದಾವ ಸಣ್ಣ ಸಣ್ಣ ಮಕ್ಳಿಗೆ ಫೋನು ಟಿವಿ ಈ ಎರಡೇ ರೀಸನ್ನಂದ ಸಣ್ಣ ಸಣ್ಣ ಎಲ್ ಕೆಜಿ ಯು ಕೆಜಿ ಮಕ್ಕಳಿಗೆ ಚಸ್ಮಾ
ಅದೇ ಮತ್ತೆ ಏ ಹ್ಮ್ ಸರಿ ಕಾಣಂಗಿಲ್ಲ ಹ್ಮ್ ಹಿಂಗಿಂಗ ನೋಡ್ತಾರ
ಹ ನೋಡ್ತಾರೆ
ನೋಡ್ತಾರ ಮೇಡಮ್ ಈಗಏನ್ ಟಿ ಇಿದ
ಟಿ ವಿ ನೋಡೋದ್ರಿಂದ ಅವು ಕೆಲವೊಂದು ನೋಡ್ತಾರೆ ಕಾಟನ್ ನೋಡಿದ್ರು ಪರವಾಗಿ
ಪರವಾಗಿಲ್ಲ ಹ್ಮ್ ಪರವಾಗಿಲ್ಲ ಇವು ಏನೇನೋ ಆ ತೋರ್ಸ್ ಬಿಡ್ತಾರ ಹಾಕ್ ಬಿಡ್ತಾರ
ತೋರ್ಸ್ತಾರೆ ಅದ್ರ ಬೆಳ್ತತಿ ಅದ್ರಲ್ಲಿ ಟಿವ ನಲ್ಲಿ ಕೆಲವೊಂದು ಅಡ್ವರ್ಟೈಸ್ ಆಗ್ಲಿ ಕೆಲವೊಂದು ಯಾರ್ಸ್ ಆಗ್ಲಿ ಎಲ್ಲ ಓಪನ್ ಆಗಿ ತಕೊಡ್ತಾರ ಮೇಡಮ್ ಈಗ ಸೆನ್ಸ್ ಇರದಿಲ್ಲ ಗತ್ತೆಗುತ್ತೆ
ಪರಿಣಾಮ ಆಬಿಡ್ತಾ
ಪರಿಣಾಮ ನೇರವಾಗಿ ನೋಡ್ತಾರಾ ಅದು ಡೈರೆಕ್ಟ್ ಆಗಿ ಕೆಲವೊಂದು ಪ್ರಾಕ್ ಕಟಿಕಲ್ಲೇ ಮಾಡ್ತವೆ ಹುಡುಗರು ಅದನ್ನ ನೋಡಿ ನೋಡಿ
ಹ್ಮ್
ಅದರಲ್ಲಿ ಅಡ್ವಟೇಜು ಸೀರಿಯಲ್ಲು ಯಾವ ಯಾವನಾಗ್ಲಿ ಆ ಸಾಂಗ್ಸು ಕಂಟಪಟ ಹಾಕಿದ ಅಷ್ಟು ಹುಡುಗರು
ಈ ಯೂಟ್ಯೂಬ್ಗಳು ಅವೆಲ್ಲ ಟಿವಿ ಕನೆಕ್ಟ್ ಕೊಟ್ಬಿಟ್ಟಾರ ಈ ಟಿ ಈವಾಗಿನ್ ಬರೋ ಟಿವಿ ಗಳಿಗೆ ಆ ಯೂಟ್ಯೂಬ್ ಗೂಗಲ್ ಅವು ಕನೆಕ್ಟ್ ಮಾಡ್ಬಿಟ್ಟಾರ ಅವ ಏನ್ ಬೇಕಾದ್ರೂ ಅವ ಡೈರೆಕ್ಟ್ ಹೊಡ್ಕ್ ಬಿಡ್ತವ್ ಹುಡುಗರು ಗೂಗಲ್ ನ ಸರ್ಚ್ ಮಾಡಿಬಿಡ್ತವ್ ಮೇಡಮ್ ಟಿಿಯಲ್ಲಿ
ಮಾಡ್ಬಿಡ್ತಾರ
ಹ ಎಷ್ಟು ಈ ನಮ್ಮನೆ ಮಕ್ಕಳೇ ಹಂಗ್ ಮಾಡ್ಬಿಡ್ತಾರ ಒಂದೊಂದ್ಸರಿ ಹ ಅದೇನ್ ನಾವ್ಏನ್ ಕೇಳ್ತಾರ ನಮ್ಮನ ಏನ ಅದ ಅ್ರ ನಮ ನಿಮ್ಗೆ ಏನ್ ಗೊತ್ತಾಗಲ್ಲ ಸುಮ್ನೆರ್ ಅ್ರ ಗೂಗಲ್ ಸರ್ಚ್ ಮಾಡ್ಬಿಡ್ತಾರ ಹ್ಮ್ ಹೇಳ್ತಾರ ಮೇಡಮ್ ಹ್ಮ್ ಗೊತ್ತಾಗಲಿ ಗೂಗಲ್ ಸರ್ಚ್ ಮಾಡ್ಬಿಡ್ತಾರೆ ನೋಡ್ರಿ ಅಂತ ಹೇಳಿ ಬೇಶು ಇನ್ನ ಏನ್ ಮಾತಾಡಕ್ ಇರ್ತತೆ ಹುಡುಗುರತ್ರ ಇ
ಹಂಗ ಈಗಿನ್ ಬರ ಟಿವಿಗುಳಿಗಂತೂ ಮನ್ಚನ ಏನ್ ಅನ್ಸುದಿಲ್ಲ ಈಗ ಬರ ಟಿವಿಗಳಿಗೆ ಎಲ್ಲ ಕನೆಕ್ಟ್ ಮಾಡಿಬಿಡ್ತಾರಾ ಅ ಅವೆಲ್ಲಾ ಫೆಸಿಲಿಟಿ ಕೊಟ್ಬಿಟ್ಟಿರ್ತಾರ ಹ್ಮ್ ಅದ ಚೆನ್ನಾಗ್ ಗೊತ್ತಿ ಇರ್ತತ್ ಅದೇ ಮತ್ತೆ ಹ್ಮ್ ಏ
ಅಷ್ಟು ಫಾರ್ವರ್ಡ್ ಇದ್ದಾರೆ ಹುಡುಗರು ಅದರಲ್ಲಿ
ಮತ್ತ ಕೆಟ್ಟದ್ದಯ್ತಟ್ಟೆ
ಕೆಟ್ಟದಐತೆ ಅದ್ರಾಗ ಮೊದ್ಲು ನಾವ್ ನಾವು ಸಣ್ಣವರ ಇದ್ದಾಗೆಲ್ಲಾ ಅದ್ರಲ್ಲಿ ಅನಿಮಲ್ಸ್ ನೋಡತ ಇದವಿ ಜೋಕ್ಸ್ ನೋಡ್ತಾ ಇದ್ದೀವಿ ನ್ಯೂಸ್ ನೋಡ್ತಾ ಇದ್ದೀವಿ ನೋಡ್ತಿದೀವಿ ಅಷ್ಟ್ ಅದು ಒಂದ್ ಲಿಮಿಟ್ ಇತ್ತು ವಾರಕ್ಕೊಂದ್ ಸತಿ
ಮತ್ತೆ ಮತ್ತೆ ಹಾ ಅಷ್ಟೇ ಈಗ ಇಪ್ಪತ್ನಾಕ್ ಗಂಟೆನ ಫಿಲಿಮ್ ಏನ್ ಕಾಳ ಅವರು ಟಿವ ವಿ ಮುಂದೆ ಕುಂತಾರ ಅಂದ್ರೆ ಹ
ಏನು ಅ್ ಅವವಾಗಿನ ತರ ಮೀನಿಂಗ್ಸು ಇರೋದಿಲ್ಲ ಟಿವಿಯಲ್ಲಿ ಬರವ ಇವಾಗ ಯಾವುನು ಅವಾಗ ಯಾವ್ದಾದ್ರು ಒಂದು ದೇವ್ರು ರಾಮಾಯಣ ಮಹಾಭಾರತ ಅಂತ ಬರ್ತಿತ್ತು ಎಲ್ಲೋ ಸ್ಕೂಲ್ ಓಡಿ ಬರ್ತಿದ್ವಿ ಸ್ಕೂಲಿಂದ
ಸಂಡೆ ಬಂತ ಅಂದ್ರೆ ಬೆಳಿಗ್ಗೆ ಒಂಬತ್ ಗಂಟೆ ಮನೇಲಿ ತೀವಿ ಇಲ್ಂದ್ರನ್ ಬ ಪಕ್ಕ ಪಕ್ಕದ್ ಮನೆಲ್ ಹೋಗಿ ಕುಂದಿರ್ತಿದ್ವಿ ಕಾಯ್ ಕಂತ ಕುಂದಿರ್ತಿದ್ವಿ
ದೇವ್ರ ಫಿಲ್ ಗಳು ಆಗ್ತಿದ್ರು ದೇವ್ರ ಅದು ಯಾವ್ದಾದ್ರು ಒಂದು ಪಿಚರ್ ಹಾಕಿದ್ರು ಕೂಡ
ಎಷ್ಟು ಇಂಟ್ರೆಸ್ಟ್ ಆಗವು ಈಗೆ ಎಲ್ಲಿ ಅಯ್ಯ
ಒಗ್ ಅದರಲ್ಲಿ ಒಗ್ಗಟ್ಟ ಇರ್ತಿತ್ತು ಎಷ್ಟೋ ಜನ ಕುೂತ್ಕೊಂಡು ನೋಡ್ ತ ಇದವಲ್ಲ ವಾರಕ್ಕ ಒಂದ್ಸತಿ ಖುಷಿ ಇರ್ತಿತ್ತು
ಮಕ್ಕಳೆದ್ರೆ ಕುತ್ಕೊಂಡ್ ನೋಡಾಕೋ ಮುಜ್ಗಾರ್ ಆಗತ್ತೆ ಮೇಡಮ್ ಹಂಗತ್ ತೈತಾರೆ ಈಗ ಫಿಲ್ಮ್ಗಳು ಟಿವಿ ಸೀರಿಯಲ್ಸ್ ಹ ಆದಂಗೆ ಆಬಿಡ್ತ ಅದೇ ಮತ್ತೆ ಸೀರಿಯಲ್ಸ್ ಹಂಗಗೆ ತಗಿತಾರ ಫಿಲಿಮ್ ಅಂಗಗೆ ತಗಿತಾರ ಹಂಗಾಗಿೆ ಹುಡುಗರು ಟಿವ ವಿಿಗೆ ಅದೇ ಮತ್ತೆ ಹ್ಮ್ ಆ ಆಗ್ಬಿಟ್ಟಿರ್ತಾವ ಅದೇ ಮತ್ತೆ ಸೀರಿಯಲ್ ಹುಚ್ಚ ಅಂದ್ರ ಹಂಗ ಬಂದ್ಬಿಟ್ಟತೆ ಮಕ್ಳಿಗೆ
ಇಡೀ ಟೋಟಲ್ ಕನ್ನಡ ಬುಕ್ ಅಲ್ಲಿ ಒಂದು ಲೆಸನ್ೇ ಮೇಳ ಅಂತಂದ್ರೆ ಹೇಳಳಂಗಿಲ್ಲ ಹುಡುಗರಗ.
ಇಲ್ಲ ಈ ಯಾವ ಟೈಮಗೆ ಯಾವ್ ಸೀರಿಯಲ್ ಬರ್ತತ್ ಅಂದ್ರೆ. ಕರೆಕ್ಟ್ ಹೇಳ್ತಾರ ಚೆನ್ನಾಗೆ ಹಾ ಆ ಟೈಮು ಸೀರಿಯಲ್ ಹೆಸರು ನೀಟಾಗಿ ಹೇಳ್ತಾರ. ಇತಾರ ಅಷ್ಟು ಮೈಂಡ್ ಆಗ ಇತ್ಕೊಂಡಿರ್ತ ಅವರು.
ಸ್ಟೋರ್ ಅವ್ರ ಇಂಥ ಹೆಸರುನು ರಾಧಾ ಅನ್ನಕಿ ಆಕಿ ಇಂಥಕ್ಕಿ. ಕ್ಯಕ್ಟ ಮಾಡ್ತಾಳ ಹಿಗೆ ಡೈರೆಕ್ಟ್ ಆಗಿ ನೀ ಯ. ರು ಮನೆಯಾಗ ಆತ್ತ ಅದೇ ರಿಯಾಕ್ಷನ್ ತೋರ್ಬೇಕು. ನಿನ್ ಸೇಮ್ ರಾಧಾ ಮಾಡ್ದಂಗ್ ಮಾಡ್ತವಲ್ಲಮ್ಮ. ಅದಂದ ಅಂದ್ರೆ ಅಷ್ಟು ಮೆಮೊರಿ ಅಷ್ಟ
ಯ ಅದು ಟಿವಗೆ ಹ್ಮ್ ಆ ಆ ಇಂಟ್ರೆಸ್ಟ್ ಓದಿದ ಮೇಲ್ ತೋರ್ಸಲ್ಲ
ಸೋರ್ಸ್ ಒಂದು ಲೆಸನ್ ಮಾಡಿದ್ರೆ ಟೀಚರ್ ಅಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಕೇಳಂಗಿಲ್ಲ ಅವ್ರು
ಕೇಳಂಗಿಲ್ಲ ಅದೇ ಮತ್ತೆ ಈ ಟಿವಿಯಾಗ ಸೀರಿಯಲ್ ಗಳು ಟೈಮಿಂಗು ಅವ್ರು ಮಾಡದ ಅವ್ರರು ಉಟ್ಕ ಸೀರೆಗಳು ಅವ್ರು ಯಾವ್ತರ ಅವ್ರ ಇದಂಗೆ ಅದಾರ ನೋಡಿ ಇವರು ಅಂತ ಕೂಡ ಹೇಳ್ತಾರ
ಹೇಳ್ತಾರ ಕಂಪೇರ್ ಮಾಡ್ಬಿಡ್ತಾರ ಯಾರಾದ್ರೂ ಕೆಟ್ಟ ಕೆಟ್ಟ ಕ್ಯಾರೆಕ್ಟ್ ಬಂದ್ಬಿಟ್ರಿ ಅವಾಗ ಕಂಪೇರ್ ಮಾಡ್ಬಿಡ್ತಾರ ಅವ್ರನ್ನ
ಹಂಗ ಅದಾರ ಸೇಮ್ ಇವ್ರ ಇದ್ದಂಗ ಅದಾರ ಹ್ಮ್ ಹಂಗ ಹಂಗ ಆಬಿಟಾರ ಮಕ್ಕ. ಮಕ್ಕಳು ಇವಾಗಿ ನಿನ್ಗೆ ಆ ಟಿ ವಿ ಬಂದು.
ಅವರ ಬಾರಿ.
ಹ್ಮ್ ಅದ್ವನ್ ಆಗ್ಬಿಟ್ಟತ್ ಮೇಡಮ್ ಈಗ ಕಾಲಾನೇ ಇದಾಗಬಿಟತಿ ಈಗ. ಈ ದೊಡ್ಡವ್ರು ಸಣ್ಣವರು ಕುೂತ್ಕೊಂಡು ನೋಡ್ತಾರ ಟಿ ವಿ.
ಅಲ್ಲ ದುಡ್ಡು ದುಡ್ಡಿ ದುಡ್ಡನು ಹೆಚ್ಚು ಟ ಡಿಶಿಗೆ.
ಆ ದುಡ್ಡುವೇಷ್ಟು. ್ ಹುಡುಗ ್ ವೇ ಆ ಹ. ಇಲ್ಲ ಹುಡುಗರಿಗೆ ಓದನ್ ಮೇಲೆ ಇಂಟ್ರೆಸ್ಟ್ ಕೊಡಲ್ಲ. ಹ್ಮ್ ಅದೇ ಮತ್ತೆ ಟೈಮ್ ಸಂಜೆ ಆರ್ ಗಂಟೆ ಆಯ್ತಂದ್ರೆ. ಟಿವಿ ಮುಂದೆ ಕುಂತ್ ಬಿಡ್ತಾರೆನೋ.
ಬುಕ್ಸನ್ ಮೇಲೆ ಕಾನ್ಸಂಟ್ರೇಟ್ ಬರೋದಿಲ್ಲ ಟಿ ವಿ ಮೇಲೆ. ಆರ್ ಗಂಟೆ ಆಯ್ತು ಅಲ್ಲಾ ಆರ್ ಗಂಟೆ ಆಯ್ತು ಇಡಮ್ಮ ಸೀರಿಯಲ್ಲ.
ಹ್ಮ್ ಇಡೋ.
ಆರ್ ಗಂಟೆ ಆಯ್ತು ಕೊಡಮ್ಮ ಬುಕ್.
ಹ್ಮ್ ಎಲ್ಲಿ ಹೊರಗೆ ಯಾರನ್ನ ಬಂದಿರ್ಲಿ ಮಂದಿ ಯಾರಾದ್ರರು ಬಂದಿರ್ಲಿ ಟೈಮ್ ಆಯ್ತಂದ್ರೆ ಬಂದಿಲ್ಲ ನಾವು ಸೀರಿಯಲ್ ನೋಡ್ಬ ಅಂತ ಕುೂತ್ಕ್ಬಿಡ್ತಾವ್ ಹ್ಮ್ ಹಂಗ ಆಗ್ಬಿಟ್ಟತಿ ಈ ಕಾಲ. ಎಲ್ಲ ಹುಡುಗರು ಅಷ್ಟೇ ದೊಡ್ಡೋರು ಅಷ್ಟೇ ನವುನು ಅಂಕಗೆ ಆಗ್ಬೇಕು. ಒಂದೊಂದ್ ಟೈಮ್ ಅಲ್ಲಿ ಹ್ಮ ಈಗ ಏನಂದ್ರೆ ಸ್ವಲ್ಪ್ ಜವಾಬ್ದಾರಿ ಬಂದಂಗಲ್ಲ ಅದು ಕಡಿಮೆ ಆಗ್ತತಿ ಮಕ್ಕಳಿಗೆ ಇನ್ನ ಅರ್ಥ ಆಗಲ್ದ ಅಷ್ಟೇ ಅವು.
ಹ ಏ ಅದು ಇಲ್ಲ ದೊಡ್ಡವ್ರ್ದು ತಪ್ಪ್ ಆಯ್ತು ಮೇಡಮ್ ಅದು ದೊಡ್ಡೋರು ನಾವು ಅಡ್ಡಿಕ್ಟ್ ಆಗ್ತಿದಿವಲ್ಲ ಅದಕ್ಕೆ. ನಾವ್ ಆಡಿಟು ಆಟೋ ಮೇಟಿಕಲಿ ನಮ್ಮ್ ಪಕ್ಕದಲ್.
ಕುತ್ಕೊಂದು ನಾವ್ ಇಟ್ಟಿವಂದ ಮತ್ತೆ ನಮ್ಮ ಪಕ್ಕದಾಗ ಕುತ್ಕೊ ಬಿಡ್ತಾರ ಅವ್ರು ನಾವ್ ಏನ ಕೆಲ್ಸ ಇತ್ತಂತ ಎದ್ದಾಗ್ಬಿಡ್ತೀವಿ ನಾವು ಬಿಡಂಗಿಲ್ಲ ಅ ಹುಡಗುರುಗೆ ಏನ್ ಕೆಲ್ಸ ಇರ್ತದೆ ಕೂತ್ಕೊಂಡ್ಬ ಬಿಡ್ತಾರ.
ಪೇರೆಂಟ್ಸ್ ಆಗಿ ನಾವು ಓದೋದು.
ಹ್ಮ್ ಬುಕ್ ಹಿಡ್ಕಂಡ್ ಕುತ್ಕೊಂಡ್ರೆ ಅವರು ಅದನ್ ಮಾಡ್ತಾರ ಹ್ಮ್
ಜಾಸ್ತಿವರೆಗ ಪೇರೆಂಟ್ಸೇ ಕೆಡಿಸ್ತಾ ಇರೋದು ಮುಕ್ಕಾಲ್ ಭಾಗ ಮಕ್ಕಳ ಆಮೇಲೆ ನಮ್ ಕೆಲ್ಸಕ್ಕೆ ಅಡ್ಡ ಬರ್ತಾರ ಅಂತಂದಂದು ಅವ್ರಿಗೆ ಯಾವ್ದ ಒಂದು ಕಾಟನ್ ಕೊಟ್ಬಿಡೋದು ಆ ನಮಗ್ ಬಿಟ್ರೆ ಸಾಕು ಕಾಟ ಇವಾಗ ಪೇರೆಂಟ್ಸ್ ಗೆ ಟೈಮ್ ಇರಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಷ್ಟು ಟೈಮ್ ಇರೋದ ಮಕ್ಳಂದ್ರನೇ ಚಾಷ್ಟೆ ಯಾಕಂದ್ರೆ ನಮ್ಗುಳ್ತರ ಅವ್ರ ಇರಕ್ ಆಗಲ್ಲ ಅದನ್ ಸೈಸ್ ಕಣಷ್ಟು ಹೋಪ್ಗೆ ಪೇರೆಂಟ್ಸ್ಗು ಇರಲ್ಲ ಈಗ ಶಡ್ಯೂಲ್ ಅಲ್ಲಿ ಅವರು ಸೇಫ್ಟಿ ಗೋಸ್ಕರ ತರ ನಾವು ಅವು ಮಕ್ಕಳನ ಕೆಲವೊಬ್ಬರು ತಾವೇ ಕೆಡಸಿ
ಕರ್ಸ್ಕೊಂಡಂಗ ಆಗ್ಬಿಡ್ತತಿ ಮೇಡಮ್ ಅದು ಒಂದ್ ಸಾರಿ ಹಂಗ ಆಗ್ಬಿಡ್ತತ್ ಹ್ಮ್ ಆಡ ಮಾಡಿ ಮೊಬೈಲ್ ಕೊಟ್ಟು ಕುಂದರ್ರಿಸ್ಬಿಡ್ತಾರ ಏನ್. ಇಲ್ಲಿ ಹೋಗಲ್ಲ ಸುಮ್ ಇಲ್ಲಾಂದ್ರೆ ಹೊರಗಡೆ ಹೋಗೋದಂಗ್ ಮಾಡ್ತಾವ ಅಂತೇಳಿ ಟಿವಿಯನ್ನ ಆನ್ ಮಾಡ್ಕೊಡ್ತ
ಅಂತೂ ಇಲ್ಲೇ ಇಲ್ಲ ಅಸಲಿಗೆ ಕ್ರಿಕೆಟ್ ಆಡದೆ ಇಲ್ಲ ಗೋಲಿ ಆಡ್. ಇಲ್ಲ ಲಗೋರಿ ಆಡದೆ ಇಲ್ಲ ಅವು ಕಣ್ಣು ಹಳೆ ಆಟಗಳು ಯಾವುದು.
ಅಯ್ಯೋ ಹ್ಮ್ ಯಾವೂ ಇಲ್ಲ ಈಗ ಮೊದ್ಲಿನ ಆಟಗಳು ಇಲ್ಲ ಬಟ್ರಸ್
ಇಲ್ಲ ಹೊರ ಅದೇ ಒಳಗಡೆ ಕಂಪ್ಯೂಟ್. ಟ್ರು ಟಿವಿ ಫೋನು ಅಷ್ಟೇ ಎಲ್ಲ ಒಳಗಡೆವೆ ಎಲ್ಲ ಒಳಗಡೆವೇ ಏನಿದ್ರು ವಿಡಿಯೋ ಗೇಮ್ಸು ವಿಡಿಯೋ ಟಾಪ್ಸು ಬರೀ ಇದೇ ತರದ್ದೇ ಆಗ್ಲಿ ಹೊರಗಡೆ ಆ ಅನ್ನೋದೇ ಇಲ್ಲ ಹಂಗಾಗಿ ಇವಾಗ ಚಿಕ್ಕ ಚಿಕ್ಕ ಮಕ್ಳಿಗೂ ಶು
ಶುಗರ್ ಅಯ್ಯೋ ಕಣ್ಣಿನ ಪ್ರಾಬ್ಲಮ್ ಒಂದ್ ಅಲ್ಲ ಬಿಡು ಹಾಂ
ಆದ ಟಿವಿ ನೋಡ್ಕೊಂತ ಕೂಡೋದ್ರಿಂದ ಬೆಳವಣಿಗೆ ಕಡಿಮೆ ಆಗ್ತತೆ ಮಕ್ಕಳಿಗೆ ನೆನ್ಪಿನ ಶಕ್ತಿ ಕಡಿಮೆ ಆಗ್ತ
ಅದೇ ಮತ್ತೆ ಹಾ
ಕಣ್ಣಿಗೂ ಎಫೆಕ್ಟ್
ಎಫೆಕ್ಟ್ ಬಾಳ ಹ್ಮ್ ಕೈಗಳು ಹಂಗಗೆ ಸುಮ್ಮನೆ ನಡಗದು ಹಿಂಗ್ ಮಾಡದು ದು ಎಲ್ಲೆಲ್ಲೋ ಮಾತಾಡೋದು ಹಂಗ ಆ ಬಿಡ್ತಾೈತ್ ಮೇಡಮ್ ಈಗ ಹ್ಮ್ ಹ್ಮ್
ಆತೈತೆ ಸರಿ ಮೇಡ್ ಓಕೆ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಥ್ಯಾಂಕ್ ಯು ಮೇಡಂ